ಏನಲ್ಲಪ್ಪಾ ಸುಮ್ಮನೆ ಮಲ್ಕೊಂಡಿದ್ದೆ ಅವರ್ಗಡೆ
ಇಷ್ಟು ಬೇಗ ಮಲ್ಕೊಂತಿದೀಯಾ
ಹ್ಮ್ ಊಟ ಆಯ್ತು ಸ್ವಲ್ಪ ಹೊರ್ಗಡೆ ಹಂದ
ಹೌದ ಏನೋ ಸೌಂಡ್ ಬರ್ತಿದೆ ಏನೋ ಉಳತಾರಗಗ
ಹ್ಮ
ಹ್ಮ್ ಹೌದು ಮತ್ತೆ ನೈಟ್ ಆಯ್ತಲ್ಲಾ ಒಳಾ ಉದರ್ತಾ ಇದೆ
ಹೌದ ಇದ್ರೆ ಆದದ್ರ ಓಡ್ಸಲ್ಲಿಂದ
ಎಲ್ಲ ಇದೆಪ್ಪಾ ನನ್ಗಂ ಅಷ್ಟು ಸರಿಯಾಗಿ ಕೇಳ್ತಾ ಇಲ್ಲ ಆದದ್ರೆ ಕೇಳ್ತಾ ಇದೆ ಎಲ್ಲಾಗ ಗೊತ್ತಿಲ್ಲ
ಹಾಚಿ ಚಿ ಸೌಂಡ್ ಬರ್ತದೆ
ಹ ಜಾಸ್ತಿ ಬರ್ತದಾ
ಹಾ
ಎಲ್ಲೋ ರೂಮ್ ಅಲ್ಲಿ ಇದೆ ಏನ ನನ್ ಕಾಣ್ತಾ ಇಲ್ಲ ಯ್ದೂ ಹ್ಮ್ ನಿಮನ್ ಜಾಸ್ತಿ ಕೇಳ್ತಾ ಇದೆ ಸೌಂಡ್
ಹ್ಮ್
ಇಲ್ಲಪ್ಪ ನ ಇದೇ ಆದ್ರು ಅಷ್ಟೊ ಬೇಕ ಹ ನಂಗೆ ಎಡಿಟೇಷನ್ ಹಾತದೆ ಅಷ್ಟಾ
ಹಾಗೇನಿಲ್ಲ ಮತ್ತೆ ಏನ ತೊಂದ್ರೆ ಆಗ್ಬೋದು ಮತ್ತೆ
ಹ
ಇವಾಗಿಲ್ಲ ನೋಡುಇವಾಗ ಕಡಿಮೆ ಆಯತು
ಹೌದ
ಹ್ಮ್
ಊಟಾಯ್ತಾ
ಊಟ ಆಯ್ತು ಏನಮ್ಮ್ ಮನೆಗೆ ಹೇಳಿದಪ್ಪಾ ರಾಯರ್ ಸನಿದ್ ಹೋಗಿ ಬರೋಣ ಅಂತ ಅಂದಿದಯ ಮತ್ತ ಫೋನ್ ಹಚ
ಎಕ್ಸಾಮ್ ಇದೆ ಅಂತ ಹೇಳಿದ್ರಲ್ಲ
ಎಕ್ಸಾಮ್ ಆದ್ಮೇಲೆ ಹೋಗೋಣ
ಮ್ಮ
ಹ್ಮ್
ನಾನು ಊರಿಗೆ ಬಂದೆ ಮೊನ್ನೆ ಮಂಗಳವಾರ ಏನೋ ಬಂದಿದ್ದೀನಿ
ಹ ಊರಲ್ಲ ಇದೆಯ ಅವವಾಗ ಹ
ಅಲ್ಲೇ ನೀ ನಾಳೆ ಸೋಮಾರ ಹೋಗ್ತೀನ ಮತ್ತೆ
ಹೌದಾ. ಅಂದ್ರೆ ಈವ ಊರಲ್ಲಿ ಮನ್ಸ ಬರುತ್ತಾ ಹಾ.
ಬರುತ್ತೆ ಒಂದೇ ಫ್ರೆಂಡ್ಸ್ ಇದ.
ಹ
ಯಾರಲ್ಲ ಅಂದ್ರ ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಮನೆ ಇದೆ ಅಲ್ಲೇ ಸುಮ್ಮ್ನೆ ನನ್ನ ಮೊಬೈಲ್ ನೋಡ್ತಾ ಮಾಡ್ಕೊಳದು ಆತ್ರರ ಮಾಡ್ತೇನ ಅವಾಗವಾಗ
ಹಾ
ನಮ್ಮ ಕೆಲಸ ಅದೆಲ್ಲ ಮನೆಯಲ್ಲಿ ಇರುತ್ತಲ್ಲ ಅದ ಆಗೋ ಅಷ್ಟಿಗೆ ಹತ್ತು ಒನ್ನೊಂದು ಗಂಟೆ ಆಗುತ್ತ.
ಹ್ಮ
ನಕಂದ್ರೆ ಹೋಗಬೇಕಾಗತ್ತ ಬೈಕ್ ಅಲ್ಲಿ ಕೆಸ ಇರುತ್ತಲ್ಲಾ.
ಹಾ
ಮರತ್ತ ಮನಸ್ಸ ಆತರ
ಹೌದಾ
ಹ್ಮ ಏನ್ ಮಾಡಿದ್ರ ಊಟ ನೈಟ್.
ಊಟ ನೈಟ್ ಇವತ್ತ ಮೊಟ್ಟೆ ಮತ್ತ ಆಲುಗಡ್ಡಿ ಪಲ್ಲ ಚಪಾತಿ.
ಹೌದಾ.
ಹ್ಮ ನೀನು
ಹ್ಮ ಮನೇೆಯಲ್ಲಿ ಇವತ್ತು ಅಲ್ಸನ ಕಳ ಮಾಡಿದ್ರು.
ಹ್ಮ
ಏ ರೊಟ್ಟಿ ಸಜ್ಜಿ ರೊಟ್ಟ ಮಾಡಿದ್ರು.
ಹ್ಮ
ಪತಾರ ಅಂತ ಇರದಿದ್ರು ಕೆಂಪರ
ಹೌದಾ ಹ್ಮ ಅಂದ್ರೆ ನಿಮ್ಮ ಕಡೆ ನಿಮ ಸ ಮೂರ ಜನ ಜಾಸ್ತಿ ಸಜಾರಿಟಿನ ಉಣೋದು.
ಹೋಳ ನೋಡತೇವಿ ಆದ್ರೆ ನನ್ಗೆ ಇಷ್ಟ ಆಗಲ್ಲ ಮನೇಲಿ.
ಹೌದಾ. ಇಲ್ಲ ನಾನ್ ಅಲ್ಲೇ ನಮ್ ರಿಲೇಷನ್ ಇದಾರೆ ಅಂದ್ರೆ ಅವ್ರ ಮನಯ ಬರೀ ಸಜ್ಜ ರೊಟ್ಟಿ ನೋಡ್ತಾರೆ ಜೋಳದ ರೊಟ್ಟಿ ನೋಡೋ
ಅಂದೇ ನಮ್ ಸೈ ನಾ ಸಜ್ಯ ಜಾಸ್ತಿ ಬೆತೀವಿ.
ಹ್ಮ ಹ್ಮ ಹೌದ ಹೌದು.
ಎ ಜೋಳ ಕಡಮೆ
ಮಳೆ ಬಂತ ನಿಮ್ಮ ಉರ ಕಡೆ.
ಮಳೆ ಏನ ಇಲ್ಲ ಕ ಆ ಕಡೆ
ಇಲ್ಲ ಮಾರಯ ಬೆಳೆಲ್ಲ ಒಣಗ್ತಾ ಇದೆ.
ಕಡೆನ ಅದೇ ತರಾನೇ ಮಳೆ ಇಲ್ಲ ಏನು ಇಲ್ಲ.
ಹ್ಮ ಏನಾಗಿದೆ ನಿಜ ಮಳೆನೇ ಇಲ್ಲ ಈ ಕಡೆ.
ಹ್ಮ ಒಂದ್ಸರಿ ಮಳೆನೇ ಇಲ್ಲ ಯಾವ ಕಡೆನ ಇಲ್ಲ ಮಳೆ.
ಹ್ಮ
ಹ್ಮ ಅವಾಗವಾ ಸುತ್ತಮುತ್ತ ಅವ್ರ ಎಲ್ಲಾದ್ರ ಆಗ್ತಾ ಇತ್ತ.
ಹ್ಮ
ಇವಾಗಂತ್ರ ಎಲ್ಲ ಮಳೆನೇ ಇಲ್ಲ.
ಹೌದಾ.
ಹ್ಮ ಗೊಬ್ಬ್ರ ಗೊಬ್ಬ್ರ ಹಾಕಿದ್ರ ಹೊಲ್ಕ.
ಹಾಕಿದೀನಿ ಮಾರಾಯ ಮಳೆನೇ ಇಲ್ಲ ಚಿಂತೆ ಮಾಡ್ತಾ ಇದ್ದೀನಿ ಗೊಬ್ಬರ ಹಾಕಿನಲ್ಲ. ತುಂಬಾ ಇವಾಗ ಅದ್ರ ಉಷ್ಣಾಂಶ ಜಾಸ್ತಿ ಆಗಿ ಒಣಗ್ತಾ ಇದೆ ಬಿ ಬೆಳೆ ಎಲ್ಲ.
ಹ್ಮ್ ಸ್ವಲ್ಪ ತಂಪಾಗಿದ್ರೆ ಏನೋ ಆಗಲ್ಲ
ತಂಪೆ ಇಲ್ಲ ಇನ್ನು ನೀರೇ ಹೊಲ ಕುಡುದಿಲ್ಲ ನೀರು
ಹ್ಮ ಕಾಲದಲ್ಲಿ ಬಾಗ ಏನಾಯಯ್ತ ಅಂತಲ್ಲ ನೀರು ಬಿಡ್ಬೇಕು
ಅಯ್ಯೋ ಮತ್ತೆ ಅದಕ್ ಇವಾಗ ಇಂಜಿನ್ ತರ್ಬೇಕು ಇಂಜಿನ್ ಯಾರ್ ಕೊಡ್ತಾರೆ ಮತ್ತೆ ಇಂಜಿನ್ ಇದ್ರೂ ಆಗುತ್ತೆ
ಹ್ಮ ನಮ್ದ್ ಇಂಜಿನ್ ಅಲ್ವಾ
ಎಲ್ಲಾ ಇಂಜಿನ್ಿ ಎಲ್ಲ ನಮ್ದು
ಹಾ ಹಾ
ಹ್ಮ್
ನಮ್ದು ಇಂಜಿನ್ ಇದೆ ಇವಾಗ ಕೆನಾಲ್ ನೀರ್ ಬೇಕು ನಮ್ಗೆ ಕೆನಾಲ್ ನೀರ ಇನಲ್ಲ
ಹ್ಮ್ ಹ್ಮ್
ಜನಲ್ ನೀರು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ ಬರುತ್ತೇನೋ
ಹೌದಾ
ಹ್ಮ್ ಮತ್ತೆ ನಾಟಿ ಎಲ್ಲ ಮಾಡ್ತಾರಲ್ಲ ಇವಾಗ
ಹ್ಮ್
ಆಾ್ ಟೈಮಲ್ಲ ರ್ಪಡ್ತಾರ
ಹ್ಮ
ಅಲ್ಲಿ ತನಕ ಆದ್ರರು ಮಳೆ ಆಗ್ಬೇಕು ಅಲ್ಲ
ಹ್ಮ್ ಹ್ಮ್ ನಿಜ
ಹ್ಞೂ ಸ್ವಲ್ಪ ಮಳೆ ಆದರೆೆ ಗೊಬ್ಬರ ಏನ್ರುಾಕೋತೀವಿ ಮತ್ತೆ ಒಂದುಷ್ಟು ದಿನ ಹೋಗುತ್ತೆ
ಮಳೆನ ಇಲ್ಲ ಮಾರಯ ಇವಾಗ ಒಂದ್ ಇಪ್ಪತ್ ದಿನ ಆಯ್ತ್ ಇಪ್ಪತ್ ಮೂವತ್ ದಿನ ಆಯ್ತ್ ಮಳೆನೇ ಇಲ್ಲ ಬೀಜ ಹಾಕಿದ್ಮೇಲೆ
ಹ್ಮ್
ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಲ್ಲ ತುಂಬಾ ಚಿಂತೆ ಆಗ್ತದೆ
ಹ್ಮ
ರೈತರ ಕಷ್ಟ ಯಾರ್ ಕೇಳಬೇಕು ಯಾರೆಲ್ಲ
ಹೋದ್ ವರ್ಷ ಆಯ್ತು ನೋಡ್ ಮಳೆ ಜಾಸ್ತಿ ಆಗಿತ್ತು ಹೋದ್ ವರ್ಷ
ಹೋದ್ ವರ್ಷ ಅದಕ್ಕೆ ಹೋದ ವರ್ಷನ ಈ ವರ್ಷ ಆಗೋದು ಹೋದ್ ವರ್ಷನೇ ಆಗ್ಿಬಿಟ್ಟಿದೆ ಅರ್ದ
ಹ್ಮ್ ಅಂದ್ರೆ ಆಯ್ತಮ್ಮೇಲೆ ಮ ಬಾಳ ಬೈಕೊಂಡ್ರಲ್ಲಲ್ರು
ಹ್ಮ ಹೌದು
ಈ ವರ್ಷ ಅದ್ಕ್ಕೆ ಈ ತರ ಆಗಿದೆ
ಹ್ಮ್ ಹೌದಾ ಮತ್ತೆ ಊಟ
ಊಟ ಆಗಿದೆ ಮಲ್ಕೊಂಡದ ನೋದ್ತಾ ಇದ್ದೀರಾ
ಹಾ
ಮಲ್ಕಂಡನನ್
ಹಾ ಇಲ್ಲ ಹಂಗೆ ಹಾಡ್ ಬಿದ್ದಿದೆ ಸುಮ್ಮನೆ
ತುಂಬಲ
ಹ ಹ್ಮ್
ಮಸ್ ಮುಂದೆಗಾಡೆ ಗ್ರೌಂಡ್ ಏನಾದ್ರು ಇದೆಯಾ ಲೈಟ್ ಆಗಿ
ಗ್ರೌಂಡ್ ಇದೆ ಸಕ್ಕತ್ ಆಗಿದೆ ಗ್ರೌಂಡ್
ಆಡ್ತಾರಾ
ಹ್ ಕ್ರಿಕೆಟ್ ಆಡ್ತಾರ್ ಅಂದ್ರೆ ನಾನ್ ಕ್ರಿಕೆಟ್ ಆಡಲ್ಲಾ
ಹೌದಾ ಹಾ
ಕ್ರಿಕೆಟ್ ಅಂದ್ರೆ ನನ್ಗ ಇಷ್ಟ ಇಲ್ಲಾ ಕಬಡ್ಡಿ, ವಾಲಿಬಾಲು ಚೆನ್ನಾಗಿ ಆಡ್ತೀನಿ.
ವಾಲಿಬಾಲ್ ಏನು ಶಾಟ್ ಹೊಡಿತಾರೆತಾರ
ಇಲ್ಲಾ ಅಷ್ಟೇ ಕಾಮನ್ ಮ್ಯಾನ್ ಆಗಿ ಆಡ್ತನೆ ಅಷ್ಟೆ ಚೆನ್ನಾಗಿ.
ಹೌದಾ
ನಿನಗ ಬರುತ್ ಆಡಕೇ
ಏ ಇಲ್ಲಾ ಬರಲ್ಲಾ
ಬರಲ್ವಾ ಹ್
ಆದ್ರೆ ಕ್ರಿಕೆಟ್ ಆಡ್ತೇನಿ ನಾನು
ಕ್ರಿಕೆಟ್ ಆಡ್ತೀಯಾ ನೀನು
ಹಾ ಕ್ರಿಕೆಟ್ ಆಡತೀನಿ
ಅಂದ್ರೆ ಒಂದ್ ಒರಿಗೆ ಎಷ್ಟು ರನ ಹೋಡಿಬಹುದು ನೀನು ಅಂದ್ರೆ ಸಿಕ್ಸ್ ಅದ್ ಹೊಡಿತಿಯಾ.
ಬಾ ನಮ್ಮೂರಲ್ಲಿ ಮ್ಯಾಚ್ ಇರುತ್ತೆ ಆವಾಗ ಆಡ್ತೀನಿ ನಮ್ ಪ್ಲೇರ್ ಇದೆ ಅಂತೇಹೇಳತನ ನಾನು ಟೂರ್ನಮೆಂಟ್ ಇದ
ಅಂತಾ ಪ್ಲೇಯರ್ ಏನಲ್ಲಾಪಾ ಬಾಡ್ತೀವ ಆದ್ರೆ ಗೆಲ್ಲಿ ಕ್ರಿಕೆಟರ್ ನಾವು
ಟೂರ್ನಮೆಂಟ್ ಅದ ಇಡಲ್ ನಿಮ್ಮು ರಲ್ಲಿ
ಈಗ ಇಟ್ಟಿದ್ರ ಒಂದ್ ಎರಡು ವರ್ಷಾ
ನೀನ್ ಅದರಲ್ಲಿ ಭಾಗವಹಿಸಲ್ವಾ
ಆಡಿದ್ದೆ ಎರಡ್ ವರ್ಷ ಆತ್ತಲ್ಲ ಅದ್ರಲ್ಲಿ ಒಂದ ವರ್ಷ ಪಸ್ಟನೇ ವರ್ಷ ಆಡಿದ್ದೆ ನಾನು
ಅಂದ್ರೆ ಅದರಾಗ ಏನಾದ್ರು ಮ್ಯಾನ್ ಆಫ ದಿ ಮ್ಯಾಚ್ ಪ್ಲೇರ್ ಆಫ್ ದಿ ಮ್ಯಾಚು ಏನ್ ಅವಾರ್ಡ್ ಬಂದಿಲವಾ
ಚಾನ್ಸ್ ಅಷ್ಟ ಅವಂದು
ಹೌದಾ ಏನ್ ಸಿಕ್ಸ್ ಫೋರ್ ಹೋಡಿದಿಲ್ವಾ ನೀನ್ ಅದ್ರಲ್ಲಿ
ಹೋಡದ್ದಿನಿ
ಹ್
ಹೊಡ್ತಿದ್ದೆ ಅಂದ್ರೆ ನನ್ಗೆ ಅಷ್ಟ ಮ್ಯಾಚ್ ನಲ್ಲಿ ಅಂದ್ರೇ ಒಂದು ಎರಡು ಮ್ಯಾಚನು ಅಷ್ಟೇ ನನಗ ಸಿಕ್ತು ಚಾನ್ಸ್
ಹ್
ಅದೇ ಚಾನ್ಸ್ ಇರ್ಬೇಕಲ್ಲಾ ಅಲ್ಲಿ
ಹೌದೌದು
ಅಸ್ಟ ಫಸ್ಟ್ ಟೈಮ್ ಚಾನ್ಸ್ ಸಿಕ್ತು ಫಸ್ಟ್ ಬಾಲೆ ಸಿಕ್ಸ್ ಹೊಡದಬಿಟ್ಟೆ ಅವತ್ತು.
ಒಂದೇ ಬಾಲು ಒಂದ್ ಸಿಕ್ಸ್ ಹೊಡದ್ಬೇಟ್ರಿ ನೀನು.
ಫಸ್ಟ್ ಬಾಲ್ ಓಪನಿಂಗೇ
ಹಾ
ಫಸ್ಟ್ ಬಾಲೆ ಸಿಕ್ಸ್ ಆಡ್ದೇ ಅ ಒಂದ್ ಇಪ್ಪತ್ತು ಇಪ್ಪತ್ತೈದ ರನ್ ಎನೋ ಹೋಡ್ದೆ ಅಷ್ಟೇ.
ಹಾ
ಆಮೇಲೆ ಔಟ ಆಯ್ತು.
ಹೌದಣ ಹುಂ
ಔಟ್ ಆಯ್ತು ಏನ ಕ್ಯಾಚ ಏನೋ ಆಯ್ತು.
ಅಂದ್ರೆ ಅಷ್ಟೊಂದು ಹೊಡೆದಿದಾ ಬಾಲ್ ಸಿಕ್ಸ್ ಹೊಡದಿಯಾ.
ಹಾ ಫಸ್ಟ್ ಬಾಲ್ ಸಿಕ್ಸ್ ಹೊಡದೆ ಆಮೇಲೆ ಪೊರ್ ಪರೋಟ ಅದು.
ಅಂದ್ರೆ ನಿಂದು ರನ್ ಎಷ್ಟು ಒಟ್ಟು.
ಅದೇ ಹೇಳ್ದನಲ್ಲ ಒಂದು ಇಪ್ಪತ್ತೈದು ಆಯ್ತು ಅಂತ.
ಚೆನ್ನಾಗ್ ಹೊಡಿಧೀದಲ್ಲಪ್ಪಾ ಎಷ್ಟು ಓವರ್ ಅಲ್ಲಿ.
ಹ ಎಷ್ಟು ಆಯ್ತಪ್ಪ ಅಂದು ಎರಡೆ ಎರಡುವರೆ ಬರುವತ್ತ ಹೋಗಿತ್ತು.
ಹ್ಮ್.
ಅದೇ ಮ್ಯಾಚ್ ಸೋ ತೀವಲ್ಲ.
ಹೌದಾ.
ಹ ತಿ ನ್ನಾಗಿದ್ರೆ ಏನೋ ಒಂದ ಆಗ್ತಾರೇ. ಹ.
ಹ್ಮ್.
ಅ ನಮ್ ಟೈಮ್ ಸ್ವಲ್ಪ ಲೂಸ್ ಆಗಿತ್ತು.
ಹ್ಮ್.
ನಮ್ಮ್ ಲೆಕ್ದಲ್ಲೇ ಇತ್ತು ಫಸ್ಟ್ ನಾವಾಗಲ್ಲ ಫಸ್ಟ್ ಟೈಮ್ ಮಾಡಿದ್ರೆ.
ಹ್ಮ್ .
ಹಲೋ.
ಹೌದಾ.
ಹ್ಮ್ ನಂದ್ರೆ ಅವಾಗ ಸ್ವಲ್ಪ ಅಸ್ಟೊಂದು ಪ್ರಾಕ್ಟಿ ಸ್ ಇರ್ಲಿಲ್ಲ ನಂಗೆ.
ಹೌದಾ.
ಅಲ್ಲಿ ಬಿಟ್ಟ್ಮೇಲೆ ಇಲ್ಲಿ ನಮ್ಮ್ ಹೋಣಿಲಿ ಆಡ್ತೇವಲ್ಲಾ ಅಲ್ಲಿಂತರು ಸಿಕ್ಕಾಪಟೆ ಹೊಡಿತಿದ್ದೆ.
ಹ್ಮ್.
ನಮ್ಮ್ನ ಒಣಗ ಒಂದು ಗ್ರೌಂಡ್ ಇದೆ ಚಿಕ್ಕದಾಗಿ.
ಹ್ಮ್.
ಅಲ್ಲೆಲ್ಲ ಆಡುವಾಗ ಸಿಕ್ಕಾಪಟ್ಟ ಹೊ ಡಿತಿದ್ದೆ ನಾನಂತ.
ನಿನ್ ಬಾಡಿ ನೋಡಿ ಮತ್ತೆ ಬಾಲ್ ನಿಂದಿರ್ತದ ಮೊದ್ಲೇ ದಮ್ಮ ಇದೀಯಾ. .
ಒ ತಕ್ಮಟ್ಟಿಗೆ ಆಡ್ತೀನಿ ಆದ್ರೆ ಪ್ರಾಕ್ಟಿಸ್ ಬೇಕ್ ಮೇನ್.
ಅಂದ್ರೆ ದಿನಲಿ ಆಡಲ್ಲ ನೀನು.
ಇಲ್ಲ ಅಂದ್ರೆ ಎಲ್ರೂ ಆಡ ಆಡ್ತೀ ಆದ್ರೆ. ಇಷ್ಟ ಕ್ರಿಕೆಟ್ ಅಂದ್ರೆ. ಮತ್ತೆ ನಮ್ಮ್ ಬ್ರದರ್ ಒಬ್ಬ್ರದರ್ ಇಲ್ಲೇ ನಮ್ಮ್ ಓನಲ್ಲೇ ಅವರು ಕೂಡ ಚೆನ್ನಾಗ್ ಆಡ್ತಾರೆ.
ಹೌದಾ ಹ್ಮ.
ಹ್ಮ್ ಅವರೇ ಹೇಳ್ಕೊಡ್ತಾರೆ ಈ ತರ ಆತರ ಎಲ್ಲ ಅಂದ್ರೆ ಅವ್ರು ಆಲ್ರೌಂಡರು. .
ಹೌದ.
ಸರಿ ತಗಳ ಬಿಡ್ವ ನ ನಿಮ್ ಗೆ ಆಮೇಲೆ ಮಾಡ್ಲಾ.
ಹಾ ಸರಿ ನಾನೇ ಮಾಡ್ಲಾ ನೀನ್ ಮಾಡ್ತೀಯ.
ಹಾ ನೀನ್ ಮಾಡಿ ಒಂದ್ ಕಾಲ್ ಬರ್ತ ಇದೇ.
ಹಾ ಸರಿ ನಾನೇ ಮಾಡ್ತೀನ ನೋಡ.